ಆ ಹೇಳು ಕೇಳಿಸ್ತಿದನಾ
ದ್ದರ
ಏ ಏನು ಇಲ್ಲ ಸುಮ್ಮ್ನೆ ಮಲಗಿದ್ದೆ ನೀನು
ನಾ ಅದೇ ಈಗ ನಮ್ದ ಎಷ್ಟು ಕೋಚಿಂಗ್ ಇಂದ ಬಂದೆ ನ ಮಾಡ್ತಿದ್ದೆ
ಹ್ಮ ಊ ಊಟ ಇಲ್ಲ ಮಾಡೆಲ್ಲ ಇವತ್ತು ಚೆನ್ನಾಗಿರ್ಲಿಲ್ಲಾ ನಿಮ್ದು
ನಂದು ಆಯ್ತು ನನ್ ಫ್ರೆಂಡ್ಸ್ದು ಹೊರಗಡೆ ಪಾರ್ಟಿ ಇತ್ತ ಹಂಗಾಗ ಹೋಗಿದ್ವಿ
ಹ್ಮ ನಿಂಪಿಜಿಲ್ಲಲ್ಲ ಊಟ ಚೆನ್ನಾಗಿರುತ್ತಾ
ಚೆನ್ನಾಗಿರ್ ಪರವಾಗಿಲ್ಲಾ.
ಆ ನಮ್ದ್ ಇವ್ತ್ ಇಲ್ಲ ಚೆನ್ನಾಗಿರಲ್ಲ ಅದಕ್ಕೆ ಊಟ ಮಾಡಿಲ್ಲ
ನಮ್ದು ಮುಂಚೆ ನನ್ ಬೇರೆ. ಯಾಗಿದ್ದೆ ಅಲ್ ಅಷ್ಟೊಂದ್ ಚೆನ್ನಾಗಿರ್ಲಿಲ್ಲ. ಆಮೆಲೇ. ಪಿ ಜಿ ಗ ಶಿಫ್ಟ್ ಮಾಡಿದೆವ್. ಬೇರೆ ಕಡೆಗೆ ಇಲ್ಲಿ ಚೆನಾಗಿದ್ದಿಲ್ಲಾ. ಸೇಮ್ ಕಷ್ಟ ಯಾರು ಇಲ್ ಊ-ಊಟ ಎಲ್ಲ ಚೆನ್ನಾಗೈತ್. ಹ್ಮ್
ಮತ್ತೆ ಎಷ್ಟ್ ಗಂಟೆಗ್ ಮುಗೀತು ಕಾಲೇಜು
ನಂದು ಕೋಚಿಂಗ್ ಆಲ್ರೆಡಿ ಒಂದ್ ಈಗ್ ಮುಗೀತು ಆಮೇಲೆ ಒಂದ್ ಟೂ ಅವರ್ಸ್ ಎಲ್ಲೆ ಓದ್ಕೊಂಬಂದೆ
ಆ
ಹ್ಮ್
ನಮ್ ನಮಿಗ್ ಕಾಲೇಜೂ ಒಂದ್ ಗಂ ಟೆಗ್ ಮುಗ್ಯುತ್ತೆ ನಮಗೆ ಎಕ್ಸ್ಟ್ರಾ ಕೋಚಿಂಗ್ ಇರುತ್ತೆ ಅದೂ ಎರಡು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಇವತ್ತು ಎದ್ಲೆ ಇಲ್ಲ ಐವತ್ತೇನುಕ್ಕೊ ರಜಾ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ಬೇಗ ಬಿಟ್ಟಿದ್ರು
ಹೌದಾ ಹ್ಮ್ ಈಗ ನಂದ್ ಗಂ ಟೆ ಆದ್ಮೇಲ್ ನಾನ್ ನೆಕ್ಶ್ಟು ಈಗ ಜಿಮ್ಮಿಗ್ ಹೋಗ್ ನೋಡ್ಬೇಕು
ಹಾ ಹಾ ಹಾ ಆದ್
ಹಾ ಡೈಲಿ ಹೋಗ್ತಿದ್ನಲ
ಪ್ರೋಟೀನ್ ಎಲ್ಲ ತಗೋಂತಿರಾ
ಇಲ್ಲ ಹಂಗೆಲ್ಲ ಇಲ್ಲ ಸುಮ್ಮನೆ ಕಾಮನ್ನಾಗ್ ಹೋಗ್ತಿದೀನ್ ಅಷ್ಟೆ
ಎಷ್ಟ್ ಅವರ್ ಹೋಗ್ತಿಯ
ನ ಒಂದುವರೆ ಗಂಟೆ ಹೋಗ್ಬರ್ತಿನಿ ಅಥವಾ ಟೂ ಅವರ್ಸ್ ಅಪ್ ಟು ಟು ಅವರ್ಸ್ ಆಗುತ್ತೆ ಹಾ
ಚೆನ್ನಾಗಿದೆೇನಾ
ಹಾ
ಹಾ ನಾವು ಹೋಗ್ಬೇಕಂತ ಇದ್ವಿ ಅಂದ್ರೆ ಕೆಲೋರ್ ಏನಂತರೆ ಅಂದ್ರೆ ಜಿಮ್ಮಿಗ್ ಹೋಗಿ ಬಿಟ್ರೇ ದಪ್ಪ ಆಕ್ತಾರೆ ಹಂಗೆ ಹಿಂಗೆ ಅಂತಾರ
ಹಲ್ಲ ಇಲ್ಲ ಹೋಗಬನ್ನಿ
ಹ್ಮ
ಹ್ಮ್ ಮತ್ತೆ ಏನ್ ಮಾಡ್ತಯಾರ
ಏನು
ಊರಿಗ ಹೋಗಿಲ್ವಾ
ಊರಿಗಿಲ್ಲ ಹೋಗಿಲ್ಲ ಇವಾಗ ರಜಾ ಇಲ್ಲ ನಮಗ್ ಜಾಸ್ತಿ ಅದಿಕ್ಕೆ ಹೋಗಿಲ್ಲ
ಹಾ
ಟ್ಟಣೆನ್ಸಲ ಕಮ್ಮಿ ಇರುತ್ತೆ ಅಂತ ಹೇಳ್ಬಿಟ್ಟು
ನಿ ಹೊತ್ತು ಎಷ್ಟೊತ್ತಿಗೆ ಸ್ಟಾರ್ಟ ಆುತ್ತ ನಿಮ್ ಕಾಲೇಜ್
ಏನು ಬೆಡಕನಾ
ಹಾ
ಬೆಳಗ್ಗೆ ಒಂದ್ ಒಂಬತ್ತು ಗಂಟೆ ಹಂಗೆ
ಹೌದಾ ನಂದು ಅದೇ ನಾನು ಸಿಕ್ಸ್ ಓ ಕ್ಲಾಕಿಗೆ ಎದ್ಬಿಡ್ತನಿ ಎದ್ಬಿಟ್ಟು ಸ್ವಲ್ಪ ವರ್ಕೌಟ್ ಗಳೆಲ್ಲ ಮುಚ್ಕೊಂಡು ಆಮೇಲೆ ಫ್ರೆಶಪ್ ಆಗ್ಬಿಟ್ಟು ನಾನು ಕೋಚಿಂಗ್ ಹೋಗಬಿಡ್ತೀನಿ ಎಂಟ ಎಟ್ೋಗಗೆ ಏಟ್ ಕ್ಲಾಕ್ ಿಗೆ ಹೋದ್ರೆ ಮತ್ತೆ ಮತ್ತ ಅಲ್ಲಿ ಟೆನ್ ತರ್ಟಿ ತನ ಮುಗಿಸಕೊಂಡು ಮತ್ತೆ ಅಲ್ಲಿ ಒಂದು ಹಾಫ್ ಆನ್ ಅವರ್ ಬ್ರೇಕ್ ತೊಂಡು ಮತ್ತೆ ಒನ್ ಓ ಕ್ಲಾಕ್ ತನಕ ಕೋಚಿಂಗ್ ಅಲ್ಲಿ ಇದು ಆಮೇಲೆ ಒನ್ ಟು ತ್ರೀ ತನಕ ಓದ್ಕೊಂಡು ಬರ್ತೀನಿ ಬಂದ್ಬಿಟ್ಟು ಒ ಟ ಅವರ್ ರೆಸ್ಟ್ ಮಾಡ್ತೀನಿ
ಹ ಅಂದ್ರೆ ಬೆಳಗ್ಗೆ ಸಂಜೆ ಎರಡು ಟೈಮ್ ಹೋಗತ ಚು ಮುಗೆ
ಹಂಗೆ ಬರೀ ಈವ್ನಿಂಗ್ ಗೊತ್ತ ಅಷ್ಟೆ ಮಾರ್ನಿಂಗ್ು ಸುಮ್ನೆ ಕ್ಯಾಶುವಲ್ ವರ್ಕ್ೌಟ್ಸ್ ಅಷ್ಟೆ
ಹಾ ಹಾ
ಹಾ
ಹಗೆ
ನೀವು ಯಶದಿಗೆ ಹೇಳ್ತೀರಾ
ಅಯ್ಯೋ ನಾವ್ ಅಷ್ಟ ಬೇಗ ಎಲ್ಲ ಎದ್ದಾಡಲ್ಲ ನಾವ್ ಎದ್ದಡದೆೇ ಒಂದು ಏಳುವರೆ ಹಂಗೆ
ಹೌದಾ
ಹ್ಮ ಹ
ಮತ್ತ ಎಗ್ಜಾಮ ಸ್ಧ ಗಲ್ಲ
ಎಕ್ಸಾಮ್ ಇದ್ದಾಗ ಹಂಗೆ ಎಚ್ಚರ ಆಗುತ್ತೆ ಅಲರಾಮೇ
ಹೌದಾ ಓಕೆ ಹೆಂಗ್ ಅಡತ ಪ್ರಿಪ್ರೇಷನ್ ಎಲ್ಲಾ ಎ ಜ ಸಿಗ
ಹ ಚೆನ್ನಾಗ್ ನತೀವಿ ಅಂದ್ರೆ ಇವಾಗ ಇದದ್ದೇಳ್ಬೇಕಲ್ವಾ ಅದೇ ಸ್ವಲ್ಪ
ಹಾ ಅಂದ್ರೆ ಈಗ್ಲೇ ರೂಡಿ ಮಾಡ್ಕೊಂಡೆ ಏನ ಆಗಲ್ಲ
ಹ್ಮ ಅದೇ ಎಷ್ಟ್ ಗುಡಿ ಮಾಡ್ಕೊಂಡ್ರು ಅಷ್ಟೇ ಒಂದೊಂದ ಸಲ ಇವಾಗ ಎಚ್ಚರಾನೇ ಆಗಲ್ಲ ಒಂದೊಂದ್ಸಲ ಸುಮ್ನೆ ಇದೇಳ್ಬಾರ್ದು ಅಂತ ಇದ್ರು ಅವಾಗ ಹೆಚ್ಚರ ಆಗುತ್ತೆ
ಹ್ಮ
ಅದ ಹಂಗೆ ಒಂಥರ
ಮತ್ತೆ ಏನು ಇವ್ನಿಂಗ್ ಹೊತ್ತ ಎಲ್ಲ ಹೊರ್ಗಡೆ ಹೋಗಲ್ವಾ ನೀವು
ಹೋಗ್ಬೇಕು ನಾವ್ ಹಂಗೆ ವಾಕ್ ಹೋಗ್ತೀವಿ ಅಟ್ಲೀಸ್ಟ್ ಒಂದು ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್
ಹಾ ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಿ ಹ ಅಂದ್ರೆ ಬಾಡಿ ಮೇಂಟೈನ್ ಮಾಡಿ ಆ ಯು ಇಲ್ಲಾಂದ್ರೆ ದಪ್ಪ ಬಿಡ್ತೀರಾ ದಪ್ಪ ಆದ್ರೆ ಸರಿಯಾಗಲ್ಲ ಅದಕ್ಕೆ
ಹೌದ ಹೌದು ಅದನ್ನೇ ಹೇಳ್ತಾರೆ ಎಲ್ಲಾರು
ಹಾ
ಅಂದ್ರೆ ಏನು ಇಲ್ಲ ಊಟದಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಸ್ವಲ್ಪ ವರ್ಕ್ಔಟ್ಸ್ ಮಾಡಿದ್ರೆ ಅದ್ರ ಜಿಮ್ಮಿಗೆ ಹೋಗ್ಬೇಕು ಅಂತೇನಿಲ್ಲ ಮನೇಲೆ ಏನಾದ್ರು ಸ್ವಲ್ಪ ಅವ್ರ.
ಅದೇ ಮನೆಯಲ್ಲೇ ವರ್ಕೌಟ್ ಮಾಡ್ಕೊಂಡ್ರೆ ಅದಕ್ಕೇನು ಟೆನ್ಷನ್ ಏನು ಇಲ್ಲಾ. ಹ.
ಹಾ.
ಮತ್ತೆ ನೀವೇನು ಮಧ್ಯಾಹ್ನ. ಬಂದ್ಮೇಲೆ ಏನ್ ರೆಸ್ಟ್ ಮಾಡಲ್ವಾ.
ಮಾಡ್ತೀವಿ ಮಲಗ್ತೀನಿ ಎಲ್ಲಾ ಏನಾದ್ರು ಕೆಲ್ಸ ಇದ್ರೆ ಮಾಡ್ಕೊತೀನಿ.
ಹ್ಮ.
ಹ್ಮ್ ಅಷ್ಟೇ.
ಡೈಲಿ ಡೈಲಿ ಎಷ್ಟು. ಎಷ್ಟ ಅವರ್ ಓತಿರಾ ನೀವು.
ಡೈಲಿ ಎಲ್ಲಾ ಓದಲ್ಲಪ್ಪ ನಾವು ನಿಮ್ಮಷ್ಟು ಸಿನ್ಸಿಯರ್ ಸ್ಟೂಡೆಂಟ್ ಅಲ್ಲಾ.
ನಾನು ಇನ್ನೂ ಜಸ್ಟ್. ಆವಾಗ್ಲಿಂದ ಬಂದು ಬಂದು. ಬಂದು ಆಲ್ರೆಡಿ ಒಂದು ಟೂ ಅವರ್ಸ್ ರೆಸ್ಟ್ ಮಾಡಿದೆ. ಈಗಾ ಜಿಮ್ಮಿಗ್ ಹೋಗ್ಬೇಕ್. ಅಂತಾ ರೆಡಿ ಆಗ್ತಿದ್ದೆ.
ಹ ನಾವು ಹಂಗೆಲ್ಲ ಏನಿಲ್ಲಾ ನಾವು ಓದದೆ ಎಕ್ಸಾ. ಎಕ್ಸಾಮ್ ಬಂದಾಗ.
ಹ್ಮ್.
ಇಲ್ಲಾ ಏನಾದ್ರು ಇವಾಗ ಇಂಟರ್ನಲ್ಸ್ ಆಥರ ಮಾಡಿದ್ರೆ ಅವಾಗ ಓದ್ತೀವಿ ಅಷ್ಟೇ.
ಹೌದಾ ಓಕೆ.
ನೀವೇನ್ ದಿನಾ ಓದತೀರಾ.
ಅದೇ ನಾನು ಈಗ ಕೋಚಿಂಗ್ ತಗೊಂಡಿನಲ್ಲಾ ಹಂಗಾಗಿ ಡೈಲಿ ಓದ್ಲೇಬೇಕಲ್ಲ ಅವತ್ತಿಂದ ಅವತ್ತ ಮುಗಿಸ್ಲೇಬೇಕ್ ಅದೀಕ್ಕೆ.
ಹ.
ಅವತ್ತಿಂದ ಅವತ್ ಮುಗಿಸಸ್ಬಿಟ್ಟು ಒಂದು ನಾನು ಶೆಡ್ಯೂಲ್ ಹಾಕೊಂಡಬಿಟ್ಟಿನಿ ಒಂದು ಟೈಮ್ ಟೇಬಲ್ ತರ ಪ್ರಿಪೇರ್ ಮಾಡ್ಕೊಂಡಿನಿ ಆ ಟೈಮಿಗೆ ಅದೊಂದು ಆ ಮಾಡ್ತಿನಿ ಅವಾಗ ಕರೆಕ್ಟ್ ಸೆಟ್ ಆಗುತ್ತೆಲ್ಲಾ. ನೀವೇನ್ ಟೈಮ್ ಟೇಬಲ್ ಎಲ್ಲಾ ಪ್ರಿಪೇರ್ ಮಾಡ್- ಹಾಕಂಡಿಲ್ವಾ,
ಚಿಕ್ಕ ಹುಡ್ಗರ ಇದಾಗ ಮಾಡ್ತಿದ್ವಿ, ನಾವು ಬಟ್ ಅದನೇನ್ ನೋಡ್ತಿರಲಿಲ್ ತೆಗಿದ್, - ಇದ್ದು ಸುಮ್ನೆ ಮನೇಲ ಒಂದ್ ಪೇಸ್ಟ್ ಮಾಡೋದು. ಟೈಮ್ ಟೇಬಲ್ ಅಂತಾ ಮಾಡಿ, - ಇವಾಗ ಅದೆಲ್ಲ ಎಲ್ಲಿ ಫೋನ್ ನೋಡಕೆ ಟೈಮ್ ಇರಲ್ಲ ಒಂದೊಂದ್ ದಿನ.
ಅಂಗ ಅಲ್ಲ ಈಗ ನಿಮ್ ಟೈಮ್ ಟೇಬಲ್ ಅಂದ್ರೆ ಆತರನ ಹೇಳ್ತಿಲ್ಲ. ಸಣ್ಣ ಹುಡುಗರತರ ಕಾಮನ್ ಆಗಿ ಈಗ ಕಾಲೇಜಿಂದ ಬಂದಕ್ಷಣ ಇಂಥ ಟೈಮಿಗೆ ಹಿಂಗೆ ಓದ ಕುತ್ಕೊಬೇಕು ಪ್ರಿಪರೇಷನ್ ಆಗ್ಬೇಕು ಅಂತ.
ಹ್ಮ್, ಹ ಆ ತರ ಏನು ಇಲ್ಲ ಅದನ್ನೇ ಹೇಳುದು. ಯಾವ್ ಟೈಮ್ ಟೇಬಲ್ ಇಲ್ಲ. ಹ ಇವಾಗಮ್ಮ ಮೂಮೆಂಟಿಗೆ ಏನ್ ಅನ್ಸುತ್ತೋ ಅದನ್ ಮಾಡೋದಷ್ಟೆ.
ಅಲ್ಲಾದ್ರೆ ಎಕ್ಸಾಮ್ ಟೈಮ್ ಬಂದಾಗ ಸ್ವಲ್ಪ ಕಷ್ಟನೇ ಇರುತ್ತಲ್ಲಾ,
ಇಲ್ಲ ಅಂದ್ರೆ ಅದು ಮೈಂಡ್ ಫುಲ್ ಅದು, ಇವಾಗ ಎಕ್ಸಾಮ್ ಆ ಮೈಂಡಲ್ಲಿ ಎಕ್ಸಾಮ್ ಇದೆ ಓದ್ಕೋಬೇಕು. ಹ ಎಕ್ಸಾಮ್ ಇದೆ ಓದ್ಕೋಬೇಕು ಅನ್ನೋದ್ ಇರುತ್ತೆ. ಎಗಜಾಮ ಮಲ್ದ ದಿನದ ಬಿಡು ಏನ್ ಓದ್ತೀಯಾ ಎಕ್ಸಾಮ್ ಇಲ್ಲ ಏನಿಲ್ಲ ಆ ತರ ಮೈಂಡ್ ಸೆಟ್ ಅವಾಗ್ಲೇ, - ಒಂದು ಆರು ವರ್ಷ, - ಿನ ಬಂದು ಬಂದುಂದ ನಗೆ್ಯಾಪ ಆಗ ಹ, ಅದಕ್ಕೆ ಎನತಲೆ ಕೆಟ್ಸ್ಕೊಳ್ಳಲ್ಲ.
ಈಗ ಇನ್ನೊಂದ ಏನಂದ್ರೆ ಇವಾಗ್ಲ ಓದ್ಕೊಂಡ ಹೋದ್ರೆ, ಇನ್ನು ಅಂದ್ರೆ ನ ಡೈಲಿ ಏನ್ ಹೇಳ್ತೇನೆ ಅಂದ್ರೆ ಒ ಹಫ್ ಆನ್ ಅವರ್ ಟುಒನ್ ಅವರ್ ಒನ್ ಅವರ್ ಓದ್ಕೊಂಡ್ರೆ ಡೈಲಿ ನಿಮ ಈಸಿನ ಆಗುತ್ತೆ. ಈಗ ಎಕ್ಸಾಮ್ ಬಂದಿದ್ದ ಟೈಮಲ್ಲಿ ಟೆನ್ಷನ್ ಇರಲ್ಲ ಯತಂದ ಇರಲ್ಲ. ಕಾನ್ಫಿಡೆನ್ಸ್ -ಚೆ ಬಿಡ್ ಬಿಲ್ಡ್ ಆಗಿರುತ್ತೆ ಆರಾಮ್ ಎಕ್ಸಾಮ್ ಚೆನ್ನಾಗ್ ಬರ್ದು ಪಾಸ್ ಆಬೋುದು.
ಹೌದು, ಬಟ್ ಅದ ಎಷ್ಟು ನೀವು ದಿನ ಓದ ಹೋಗೋಣ ಅನ್ಕೊಂಡ್ರೋನು ಅದು ಮನ್ಸ್ ಬರಲ್ಲ ಓದಕ್ಕೆ ಅಭ್ಯಾಸ ಆಗ್ಬಿಟ್ಟಿದೆ. ಅ
ಏನಿಲ್ಲ ಒಂದ ಟೆನ್ ಟು ಒಂದ್ ಫಿಫ್ಟೀನ್ ಡೇಸ್ ಕುೂತ್ಕೊಂಡು. ಓದ್ಬೇಕು ಅಂದಕೊಂಡು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ, ಆರಾಮಾಗಿ ಒ ಫಿಫ್ಟೀನ್ ಡೇಸ್ ಆದ್ಮೇಲೆ ಆರಾಮಾಗಿ ಆಟೋಮೆಟಿಕ್ ನೀವ ಏನ ಮಾಡಿಲ್ಲ ನೀವೇ ಕುೂತ್ಕೊಂಡು ಓದ್ತೀ ರಹಂಗೆ.
ಹ್ಮ್, ಅದು ಅಭ್ಯಾಸ ಮಾಡ್ಕೋಬೇಕು. ನೋಡೋಣ ನಿಕ್ಸ್ಟ್ ಯಾವಾಗಾದ್ರೂ ಸ್ಟಾರ್ಟ್, - ಮಾಡೋಣ. ಆ ತರ
ಗ್ ಹಾಸ್ಟ್ಲ್ ಆಗ ಇದ್ದಾಗೆಲ್ಲಾ ಅದೇ ಇವ್ನಿಂಗ್ ಆಯ್ತು ಅಂದ ತಕ್ಷಣ. ಸ್ಟಡೀವರ್ ಇರೋದಲ್ಲ ಹೋಗ್ಬಿಡ್ತಿದ್ವಲ್ಲ. ಡೈಲಿ ಅಲ್ಲಿ ಕುತ್ಕೊಂಡು ಓದ, ಓದಿ ಅಭ್ಯಾಸ ಬ ಬಿಡ್- ತ್ತುೋ ಹಂಗಾಗಿ ಅವತ್ತಿಗೆ ಮುಗಿಸಿದಕ್ಕೆ ಎಕ್ಸಾಮ್ಸ್ ಇದ್ದಾಗೆಲ್ಲ ಟೆನ್ಷನ್ ಇರ್ಲಿಲ್ಲ. -ಹಾಗಲ್ಲ. ಆರಾಮಾಗಿ ಬಿಡು ಪಾಸ್ ಆಗ್ತೀವಿ. ಆರಾಮಾಗಿ ರ್ಯಾಂಕಿಂಗ್ಗೆ ಬರ್ಬಹುದು ಅಂದ್ಕೊಂಡು ಚನ್ನಾಗ್ ಬರದ, - ಚೆನ್ನಗ್ಮಾರ್ಸ್ ಬಂತತು.
ಅದು ಸ್ಕೂಲಲ್ಲಿ ಅದೆಲ್ಲಾ ಸ್ಟಡಿ ಹಾರ್ಸಿದ್ರೆ. ಅದು ಅವ್ರ ಕೆಲವರ್ ಹೆಂಗ ಇವಾಗ ಕೆಲವರು ಓದ್ತಾರೆ ಬಿಡು. ಅವ- ಸಡಿ ಹಾಸಲ್ಲ ಓದೋಣ ಅಂತ. ಕೆಲವರಿಗೆ ಆ ಬಿಡು ಯಾವಾಗ್ ಮುಗಿಯತ್ತೋ ಈ ಸ್ಟಡಿ ಹಾರ್ಸು ಅಂದಂಗ ಆಗುತ್ತೆ.
ಹಾ,,
ಸೊ ಅಂತ ಕ್ಯಾಟಗರಿಗ್ ಸೇರ್ದವರು ನಾವು.
ಏನಿಲ್ಲ ರೂಢಿ ಮಾಡ್ಕೊಂಡ್ರ ಆಯ್ತು ಅಷ್ಟೇ. ಅದ- ಲ್ಲ ಏನ್ ಟೆನ್ನ್ ಆಗ
ಇನ್ನಮೇಲೆ ಟ್ರಯ್ ಮಾಡದು ಅಂದ್ರೆ ಓದ್ ಓದಬಹುದು ಆರಾಮಾಗಿ ನಮ್ದೇನ್ ಅಷ್ಟೊಂದೇನ ಇಲ್ಲ ಓದದು
ಹೂ
ಒಂದು ಎಕ್ಸಾಮ್ ಐತೆ ಅಂದ ಒಂದು ಮೂರ್ನಾಲ್ಕ್ ದಿನದ ಮುಂಚೆಯ ಇಂದ ಸ್ಟಾರ್ಟ್ ಮಾಡಿ ಕರೆಕ್ಟ್ ಆಗ ಓದಿದ್ರೆ ಮುಗಿಸಬೋದು
ಕರೆಕ್ಟ
ಸುಮ್ನೆ ಇವಾಗಿಂದ ಓದದ್ರುನು ಅದು ಅವಾಗ ನೆನ್ಪಿರಲ್ಲ ಮತ್ತೆ ಅವಾಗ ಓದಲೇ ಬೇಕು ಅದಕ್ಕೆ ಸುಮ್ನೆ ಯಾಕೆ ಸ್ಟ್ರೆಸ್ ತಗಳೋದು ಅಂತ
ನಂದ ಅಂದ್ರೆ ನಾನು ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ಸಗೆ ಎಲ್ಲಾ ಪ್ರಿಪೇರ್ ಆಗ್ತಿರೋದಲ್ಲ ಅದಕ್ಕೆ ಇಲ್ಲಿಂದ ಓದ್ಲೇಬೇಕು ಒಬ್ಬ ದಾ ಎಕ್ಸಾಮ್ಂದ ಒಂದ್ ನಾಲ್ಕೈ ದಿವಸ ಹಿಂದ ಓದಿದ್ರೆ ನನಗ್ ಯೂಸ್ ಆಗಲ್ಲ ಅಷ್ಟಲ್ಲಿ ಏನ್ ಓದಕ ಆಗುತ್ತೆ ನಾನು
ಹೌದೌದು ಅದಕ್ಕೆಲ್ಲ ಅಂತಂದ್ರೆ ಮುಂಚೆಯಿಂದಾನೇ ಪ್ರಿಪ್ರೇಷನ್ ಇರ್ಬೇಕು
ಹು ಮತ್ತೆ ಹ ಓಕೆ ಥ್ಯಾಂಕ್ಸ್ ಅಲ್ಲ ಇದು ಪಿಜಿಯಲ್ಲಿ ಏನ್ ಊಟ ಚೆನ್ನಾಗಿರಲ್ವಾ ನಿಮ್ ಪಿ ಜಿ ಅಲ್ಲಿ
ಇಲ್ಲ ಇಲ್ಲ ಒಂದೊಂದ್ ದಿನ ಚೆನ್ನಾಗಿರುತ್ತೆ ಅಂದೊಂದ್ ದಿನ
ಹೌದಾ ನೀವ ಏನಾದ್ರು ಮಾಡ ಮಾಡ್ಕೋಬಹುದಲ್ಲ ಪಿಜಿಯಲ್ಲಿ
ಟೈಮ ಇರಲಾ
ಹೌದ ಓಕೆ ತಗೊಳ್ಳಿ ಮತ್ತೆ
ಏನು ಇಲ್ಲ ನೋಡಿ ಅಂದ್ರೆ ಟೈಮ್ ಅಂದ್ರೆ ಆತರಲ್ಲ ಫ್ರೀನೇ ಇರ್ತೀವಿ ಬಟ್ ಮಾಡ್ಕಳಕ್ ಟೈಮ್ ಆಗಲ್ಲ ಇವಾಗ ಮಾಡ್ಕೊಳಕಂದ್ರೆ ಕೆಳ್ಗಡೆ ಹೋಗ್ಬೇಕು ಅಲ್ಲೂ ಯಾರ್ಯಾರು ಮಾಡ್ಕೊಂತಾ ಇರ್ತಾರೆ ಅದಕ್ಕೆ ಸುಮ್ಮನೆ ಯಾಕೆ ಮತ್ತೆ ವೇಟ್ ಮಾಡ್ಬೇಕು ಅದೆಲ್ಲ ಆಗಲ್ಲ ಅಂತ ಹೋಗದಿಲ್ಲ
ನೀವೇ ಒಂದ್ ಸಪ್ರೇಟ್ ಆಗಿ ತಂದ ಮಾಡ್ಬೋದಲ್ಲ
ಅಲೋ ಇಲ್ಲ ಇಲ್ಲಅಂದ್ರೆ ತಗೊ ಬರ್ತಿದ್ರು
ಹೌದಾ
ಹಾ
ನಂದ್ರಾಗೆಲ್ಲ ಅಲೋ ಆಯ್ತು ಸರಿ ತಾಳಿ
ಹಾ ಸರಿ ಆಯ್ತು